ಏಲ್ಲಿ ಸಿಗ್ತಿ ಹ ಹ ಕೇಳತಿದೆ ಅದ ನಮ್ಮ ಅಕ್ಕ ಮಳೆ ಬರ್ತಿದೆ ಬಟ್ಟೆ ಎತ್ ಬೀಡು ಅಂದ್ರು ಅದಕ್ಕೆ ಎತ್ಕೊ ಬರಕ್ ಹೋಗಿದೆ
ಹೌದಾ ನಮ್ಮ್ ಮನೆ ಹತ್ರ ಕೂಡ ಮಳೆ ಬರಂಗೆ ಆಗಿದೆ ಫುಲ್ ಕತ್ಲ ಆಗತೈತೆ ಮತ್ತೆ ತುಂಬಾ ಗಾಳಿ ಜೋರಾಗಿ ಬಿಸ್ತಿದೆ ಹ್ಮ್ ಏನ್ ಗೊತ್ತಾ ನಮ್ಮ ಅಣ್ಣ ಬರ್ಡಗೆ ನಮ್ಮ ಅಣ್ಣ ಹುಟ್ಟು ಹಬ್ಬಕ್ಕೆ ನಾನು ಬಿರಿಯಾನಿ ಮಾಡಿದೆ ಮನೆಯಲ್ಲಿ ತುಂಬಾ ಚೆನ್ನಾಗಾಗಿತ್ತು
ಹ್ಮ ಹ್ಮ್ ಹ್ಮ್ ಹ್ಮ್
ಅಂದ್ರೆ ಚಿಕನ್ ಮತ್ತೆ ಮೊಟ್ಟೆ ಎರಡು ಹೊಡೆದಕ್ ಮಾಡೊ ಬಿರಿಯಾನಿ
ಹೌದಾ ಚೆನ್ನಾಗಿರುತ್ತಾ
ಹೆಂಗೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ಕೊಡ್ಲಾ ಹೆಂಗೆ ಅಂತ ಹೇಳ್ತೀನಿ ನೋಡಿ ಫಸ್ಟ್ ಏನಿಲ್ಲ ಹ ಫಸ್ಟು ನೀವು ಹ್ಮ್ ಹ ಹಸಿಮೆಣಸಿನಕಾಯಿ ಈರುಳ್ಳಿ ಟಮೋಟೋ ಹಣ್ಣು ಎಲ್ಲಾ ಉದುದಕ್ಕೆ ಹಚ್ಕೊಬೇಕು ಸರಿನಾ ನೀವು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋಬೇಕು ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಅದು ಈರುಳ್ಳಿ ಜಾಸ್ತಿ ಹಾಕಿ ಕೊಂಡಾದ್ಮೇಲೆ ಇಷ್ಟ್ ಹಚ್ಕೋಬೇಕ ಆಮೇಲೆ ಪುದೀನಾ ಸೊಪ್ಪು ಕೊತ್ತಂಬೇರಿ ಸೊಪ್ಪು ಎಲ್ಲ ಹಚ್ಕೊಬೇಕು ಒಂದಷ್ಟುಸಸಷ್ಟು ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ರುಬ್ಕೋಬೇಕು ಶುಂಠಿನ ಮತ್ತೆ ಬಿಳ್ಳುಳ್ಳಿನ ಹಾಕೊಂಡು ರುಬ್ಕೊಬೇಕು ಮಿಕ್ಸಿಯಾಗಿ ಆದ್ಮೇಲೆ ಆಮೇಲೆ ಒಂದ್ ಕುಕ್ಕರ್ ತಗೊಳ್ಳಿ ಕುಕ್ಕರ್ ಗೆ ಎಣ್ಣೆ ಹಾಕ್ಬಿಟ್ಟು ಅದ್ ಬರುತ್ತಲ್ಲ ಚಕ್ಕೆ ಲವಂಗ ಲವಂಗ ಗಸಗಸೆ ಪಲಾವ್ ಎಲೆ ಮತ್ ತ್ತ ಏಲಕ್ಕಿ ಇದಿಷ್ಟು ಆಕ್ಬಿಟ್ಟು ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹೆಂಗ ಆಗ್ಬೇಕಂದ್ರೆ ಕಲರ್ ಆಗ್ಬೇಕು ಕಾಫಿ ಇಲ್ಲೆ ಬ್ರೌನ್ ಕಲರ್ ಆಗುತ್ತಲ್ಲಾ ಆ ಕಲರ್ ಆಗ್ಬೇಕು ಆದ್ಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು
ಆ ಹಾ ಹಾ ಹಾ
ಬರ್ಬಾರ್ದು ಅದಾದ್ಮೇಲೆ ಟಮೋಟೋ ಹಣ್ಣು ಇರುತ್ತಲ್ವಾ ಟಮೋಟೋ ಹಣ್ಣು ಕಟ್ ಮಾಡಿ ಇಟ್ಟಿಕೊಂಡು ರುಬ್ಬಿಕೊಂಡಿರೋದು ಹಾಕೋಬೇಕು ಅವಾಗಿ ಎರಡು ಹಸಿಮೆಣಸಿನಕಾಯಿ ಒಂದ್ ಮೂರು ಹಸಿಮೆಣಸಿನಕಾಯಿ ಹಾಕೋಬೇಕು ಹಾಕೊಂಡು ತಿರ್ಗ್ಸ್ಬೇಕು ತಿರ್ಗ್ಸ ಆದ್ಮೇಲೆ ಆಹ ತಿರ್ಗಸೈತ ಆಯ್ತಾ ಆ ತತಿರುಗಿಸಿ ಆದ್ಮೇಲೆ ಆ ಕೊತಂಬಿರಿ ಸೊಪ್ಪು ಸೊಪ್ಪು ಪುದೀನ ಸೊಪ್ಪು ಎಲ್ಲಾನೂ ಇಟ್ಕೊಂಡಿರ್ತೀವಲ್ಲಾ ಹಚ್ಚಿ ಅದನ್ನು ಕೂಡ ಹಾಕೋಬೇಕು ಅದಕ್ಕಿಂತ ಮುಂಚೆ ಚಿಕನ್ನನ್ನ ತಗೊಂಡ್ ಬಂದ್ಬಿಟ್ಟು ಚೆನ್ನಾಗಿ ನೀಟಾಗಿ ವಾಶ್ ಉಪ್ಪು ಅರಿಶಿನ ಎಲ್ಲಾನು ಹಾಕೊಂಡು ಕೊು ತೊಳ್ಕೊಂಡಾದ್ಮೇಲೆ ನೀರ್ನೆಲ್ಲಾ ನೀಟಾಗಿ ಚೋರ್ಸ್ ಕಕೊಂಬ ಇರ್ಬೇಕು ಚಿಕನ್ ಅಲ್ಲಿ ಸರಿನಾ ಅದಾದ್ಮೇಲೆ ಇವಾಗ ಕೊತ್ತಂಬಿರಿ ಸೊಪ್ಪು ವಾಷಿ ಮೆಣಸಿನ್ಕಾಯ ಎಲ್ಲ ಹಾಕಾಯ್ತಲ್ವ ಚಿಕನ್ ಎನ್ನ ತೆಗೆ್ದ್ ಬಿಿಟ್ಟು ಅದೊಳಗ ಆಗ್ಬೇಕು ಕುಕ್ಕರ್ ಒಳಗಡೆ ಅದಿಕ್ ಸ್ವಲ್ಪ ಉಪ್ಪು ಅರ್ಶನಾ ಎಲ್ಲಾನೂ ಹಾಕ್ಬಿಟ್ಟು ಆಹ್ ಚಿಕನ್ ಎಲ್ಲಾನು ಸ್ವಲ್ಪ ನೀರೆಲ್ಲಾ ಬಿಡುತ್ತವಾ ಆತರ ಬಿಡತನಕ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅದಾದ್ಮೇಲೆ ಉಪ್ಪು ಅರಿಶಿನ ಆಗ್ಬಿಟ್ಟ ಆದ್ಮೇಲೆ ಇದು ಹ್ಮ್ ಏನದು ಹ್ಮ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಮೆಣ್ಸಿನ್ಕಾಯಿ ಪೌಡ್ರ ಮೆಣಸಿನ್ಕಾಯಿ ಪೌಡರು ಆಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಹಕ್ಬೇಕು ಗರಂ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗ್ ತಿರುಗಿಸಿಬಿಟ್ಟು ಒಂದ್ ಹತ್ತು ನಿಮಿಷಗಳ ಕಾಲ ಹಾಕ ಬಿಡ್ಬೇಕು ಚಿಕನ್ ಎಲ್ಲ ಬೆಂದು ಸ್ವಲ್ಪ ಸಾಫ್ಟ್ ಆಗ್ತಾ ಇರುತ್ತೆ ಅವಾಗ ಅಕ್ಕಿ ಅಕ್ಕಿನ ನೆನ್ಸಿಟ್ಕೊಂಡಿರ್ಬೇಕು ಅರ್ಧ ಗಂಟೆ ಅಂದ್ರೆ ಒಂದು ನಿಮಿಷಕ್ಕಿಂತ ಮುಂಚೆನ್ಸಿಟ್ಕೊಂಡಿರ್ಬೇಕು ಅದಾದ್ಮೇಲೆ ಅಹ ಇದನ್ನ ಮೊಸರು ಹಾಕಬೇಕು ಮೊಸರು ಮತ್ತೆ ಸ್ವಲ್ಪ ಬಿರಿಯಾನಿ ಪೌಡರ್ ಬರುತ್ತಲ್ವಾ ಅದು ಅದೇನ್ ಆಗ್ಬೇಕು ಅದನ್ನ ಹಾಕ್ಬಿಟ್ಟು ತಿರುಗಿಸ್ಬೇಕು ಮೋಸ್ಟ್ ಹಾಕೊಲ್್ರಿ ಚೆನ್ನಾಗಿರುತ್ತೆ ಬಿರಿಯಾನಿ ಮೋಸ್ಟ್ ಹಾಕ ರುಚಿ ಹ್ಮೇಲೆ ಅಷ್ಟ ಅದ ಹಾಕೊಂಡು ಚೆನ್ನಾಗ್ ತಿರ್ಗಿ ಹಾಕ್ಸ್ಕೊಬೇಕು ಆಮೇಲೆ ಅಕ್ಕಿನ ತೊಳೆ್ಬಿಟ್ಟು ಹಾ ಬೇಕು ಅದನ್ನು ಹ ತಿರ್ಗಿಸಬೇಕುಗ ತಿರುಗಿಸ್ತಾ ಹಂಗೆ ಅಹ ಸ್ವಲ್ಪ ಾ ಎಷ್ಟ ಇವಾಗ ಎರಡ್ ಗ್ಲಾಸ್ ಅಕ್ಕಿ ತಗೊಂಡಿರ್ತೀರಾ ಅಲ್ವಾ ಎರಡ್ ಗ್ಲಾಸ್ ಅಕ್ಕಿ ಿಗೆ ನೀವು ಆಹ ಒಂದ್ ನಾಲ್ಕ್ ಗ್ಲಾಸ್ ನೀರ್ ಹಾಕೊಬೇಕು ಯಾಕಂದ್ರೆ ಒಂದ್ ಗ್ಲಾಸ್ಗೆ ಎರಡ್ ಗ್ಲಾಸ್ ಅನತರ ಅಲ್ವಾ ಅದು ಆಮೇಲೆ ಹಿಂಗು ಮಾಡ್ತ ಮತ್ತೆ ಚಿಕನ್ ನೀವು ಅದಕ್ಕಿಂತ ಮುಂಚೆ ಫಸ್ಟೇನೆ ಅರ್ಶಿನ ಉಪ್ಪು ಕೊತ್ತಂಬಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಹಾಕ್ಬಿಟ್ಟು ಇನ್ನನ್ನು ಕಲ್ಸಬಿಟ್ಟು ಸ್ವಲ್ಪ ಓದ ಇಟ್ಕೊಂಡು ಅದನ್ನು ಚೆನ್ನಾಗಿರುತ್ತೆ ಅ ಅಂದ್ರೆ ಅದಕ್ಕೆ ಅದನ್ನು ಚೆನ್ನಾಗಿರುತ್ತೆ ಬಟ್ ಅದು್ ಸ್ವಲ್ಪ ಟೈಮ್ ಹಡಿಯುತ್ತೆ ನಿಮಗೆ ಸಮಯ ಹಿಡಿಯುತ್ತೆ ಯಾಕಂದ್ರೆ ಆ ಅದನ್ನ ಸ ಫಸ್ಟ್ೇ ನೆನ್ಸಿ ಇಡ್ಬೇಕಲ್ವಾ ಅದಕ್ಕೆ ಸಮಯ ಹಿಡಿಯುತ್ತೆ ಅದ್ರ ಬದ್ಲು ಹಿಂಗೆ ಮಾಡಕಿದ್ರೆ ಇದು ಒಂದ್ ತರಾ ಬೇಗ ಆಗ್ಬಿಡುತ್ತೆ ಅದಾದ್ಮೇಲೆ ನೀರೆಲ್ಲಾ ಆ ಬ ಬಿಟ್ಟು ಮಳ್ಳಗ ಬಿಡ್ಬೇಕು ಆಮೇಲೆ ಮೊಟ್ಟೆ ತಗೊಂಡ್ ಬಂದಿರ್ತಿರಲ್ವಾ ಒಂದ್ ಐದಾರು ಮೊಟ್ಟೆ ಎತ್ಕೊಂಡು ವು ಮೊಟ್ಟೆ ಬೇಯಿಸಬಾರ್ದು ಬೇಯಿಸ್ದೇನೆನೆ ಹಿಂಗೆ ಮಳ್ಳೆಲ್ಲ ಬಂದ ಫಸ್ಟ್ ನೀವು ಮೊದ್ಲೆೇ ಉಪ್ಪೆಲ್ಲಾ ಹಾಕ್ತಿರ್ಬೇಕು ಉಪ್ಪೆಲ್ಲ ಹಾಕಾದ್ಮೇಲೆ ಆ ಮೊಟ್ಟೆನ ಹಿಂಗ್ ಹೊಡ್ದ್ ಬಿಟ್ಟು ಹೊಡ್ದ್ಬಿಟ್ಟು ಒಳ್ಳೊಳ್ಗೆ ಹಂಗೆ ಅಲ್ಲೇ ಅಂದ್ರೆ ಬಿಟ್ಬಿಡ್ಬೇಕು ಹ್ಮ್ ಬಿಟ್ಟಾದ್ಮೇಲೆ ತಿರ್ಗಿಸ್ಬಾರದು ಕುಕ್ಕರ್ ನ ಅವಾಗ ಕುಕ್ಕರ್ದು ಕೊತ್ತಂಬಿರಿ ಸೊಪ್ಪು ಸ್ವಲ್ಪ ಮತ್ತೆ ನಿಂಬೆಣ್ಣ ರಸನ ಹಿಂಗೆ ಇಂಡಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ ಬಿಿಡ್ಬೇಕು
ನೀವ್ ಮನೇಲಿ ಏನಾದ್ರು ಕುಕ್ಕರ್ ಇಟ್ಟಿದ್ದೀರಾ ಈಗ ವಿಸಿಲ್ ಬರ್ತೈತೆ ಆಗ್ಲಿಂದ
ನ ಮನೆ ಪಕ್ಕದ ಮನೆ
ಇವಾಗವರೆಗೂ ನನ್ಗ್ ನಾಲ್ಕ ಐದ ಬಂದೈತೆ ಸೌಂಡ್ರಿ
ಹಾ ಯಾರು ಇಲ್ಲಿ ಅಡ್ಗೆ ಮಾಡ್ತ ತ್ಣಿ ಇರ್ತಾರ ಅನ್ಕೊಳ್ಳಿ ಅವಾಗವಾಗ ಇವಾಗ್ರೂ ಅವವಾಗಿಲ್ಲ ರಾತ್ರಿ ಹದ್ ಮಲ್ಕೊಂಡ ಬಬ ಆ ಖರ್ಬಜಲ್ಸಸ್ ಬರ್ತಾನೆ ಇ ರಿದ್ದೆ ಅದೇ ನಾನನ್ ಐತಲ್ಲ ಅಗೆ ಮಾಡ್ಕೊಂಡು ತಿಂತಾರೋ ಏನ್ ಕತೆ ಅನೋ ಗೊತ್ತಿಲ್ಲ
ಈಲೂನು ನೋಡಿ ಇವಾಗ ಈ ನಾಲ್ಕ್ ನಿಮಿಷದಲ್ಲಿ ಒಂದ್ ಏಳೆಂಟು ಸರಿ ಬಂದ್ಬಿಟ್ಟಿದ್ದೆ ನನ್ ನೀವೇನಾದ್ರು ನೀವ್ ಅಡ್ಗೆ ಮಾಡ್ಕೊಂಡು ನನ್ ಮಾತ್ರ ಮಾತಾಡ್ತಿದ್ದೀರೇನೋ ಅನ್ಕೊಂಡಿದೀನ್ಿ ನಾನು
ಇಲ್ಲ ಇಲ್ಲ ನಾನ್ ಅಡ್ಗೆ ಮಾಡಲ್ಲ ನಾ ಅದೇ ಯಾರೋ ಪಕ್ಕದ ಮನೆಯವ್ರು ಮಾಡ್ತಾ ಇರ್್ದಾರೆ ಅದಿ ಸೌಂಡ ಕೂಡ ಕೇಳಿಸ್ತಿದೆ ನಿನ್ಗೆ ಮನೆ ಬರುತ್ತಾ ನಾವ್ ಮಾತಾದ್ರೆ ಅವ್ರ ಮನೆಗ್ ಸರಿಯಗ್ ಕೇಳ್ಸುತ್ತೆ ಅವ್ರ್ ಮಾತಾಡಿದ್ರೆ ನಮ್ಮ ಮನೆಗೆ ಸರಿಯಾಗಿ ಕೇಳ್ಸುತ್ತೆ ಹಾ ಯಾಕಂದ್ರೆ ನಮ್ ರೂಮ್ ಅಲ್ಲಿ ಮನೆಗೆ ವಿಂಡೋ ಕನೆಕ್ಟ್ ಆಗೈತೆ
ಅಯ್ಯಯ್ಯೋ
ಅದಕ್ಕೆ ಚೆನ್ನಾಗಿ ಕೇಳ್ಸುತ್ತೆ ಮತ್ತೆ ಇನ್ನಿನ ಸಮಾಚಾರ ಅದೇ ತರ ಬಿರಿಯಾನಿ ಹ ಮೊಟ್ಟೆ ಬಿಟ್ಬಿಟ್ಟು ಆಹ ತಿರುಗಿಸ ಬಾರದು ತಿರುಗಿಸಬಾರ್ದು ಆಮೇಲೆ ಹಂಗೆ ಕುಕ್ಕರ್ ಮುಚ್ಚೂಳ ಮುಚ್ಚಿ ಆ ಎರ್ದ ವಿಜಿಲ್ ತೆಗಿಬೇಕು ಅದಾದ್ಮೇಲೆ ಕುಕ್ಕರ್ ಎಲ್ಲಾದ್ಮೇಲೆ ವಿಜಿನ ಸ್ವಲ್ಪ ಹೊತ್ ಏತ್ ಬಿಡಿ ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಬೇಬಾರ್ದು ಒಂದ್ ಸ್ವಲ್ಪ ಬೆಂದಿರ್ಬೇಕು ಹ್ಮ್ ಕುಕ್ಕರ್ ಮುಚ್ಚುಳ ಮುಚ್ಚಾದ ತಕ್ಷಣ ಎತ್ ತಕ್ಷಣ ಹಾ ಅದ್ ಬೆಂದ್ ಇರುತ್ತೆ ಆ ಸ್ವಲ್ಪ ಬೇಗ ಎತ್ ಬಿಟ್ರೆ ಅದ್ಂಗೆ ದಮ್ ತರ ಆಗ್ಬೇಕ್ ಅಷ್ಟೇ ಅದ್ ಮೇಲೆ ಫುಲ್ ಆರ ಗಂಟೆ ಇದ್ಬಿಟ್ಟು ಆಮೇಲೆ ಆ ಸೌಟ್ ಇರುತ್ತಲ್ವ ಸೌಟ್ ಮುಂದೆಯಿಂದ ತಿರುಗ್ಸ್ಬಾರ್ದು ಯಾಕಂದ್ರೆ ಕಟ್ಟದಂಗ ಆಗುತ್ ಹಿಂದೆ ಬ್ಯಾಕ್ ಸೈಡ್ ಅದು ಉದ್ದುಕ್ ಇರುತ್ತಲ್ಲ ಕಡ್ಡಿತರ ಅದ್ರಿಂದ ಇಟ್ಕೊಂಡ್ ತಿರುಗಸಿದ್ರ ಆಮೇಲೆ ನಾನ್ ಮರ್ತೆ ಹೋದೆ ತುಪ್ಪ ಹಾಕೊಬೇಕು ಲಾಸ್ಟ್ ಅಲ್ಲಿ ತುಪ್ಪ ಹಾಕೊಂಡ್ರೆ ರುಚಿಕರವಾಗಿರುತ್ ಮತ್ತೆ ತುಪ್ಪ ಹಾಕೊಂಡಿಲ್ಲ ಅಂದ್ರೆ ಅಷ್ಟು ರುಚಿವ ರುಚಿಯಗಿರಲ್ಲ ಸರಿನಾ
ಹ್ಮ್ ಹ್ಮ್ ಇಲ್ಲ ಇಲ್ಲಾ ನಮ್ ಮನೆಲ್ ತುಪ್ಪ ಬೆಣ್ಣೆ ನಮ್ಮಮ್ಮ ತುಪ್ಪ ಮನೇಲ್ಲೇ ಮಾಡ್ಕೊಂತಾರೆ ಯಾವಾಗ್ಲೂ ಇದ್ದೇ ಇರತ್ತೆ ಏನ್ ಮಾಡಿದ್ರು ಹಾಕಿ ಕೊಟ್ಟ ಕೊಟ್ಟೆ ಕೊಡ್ತಾರೆ ನಮ್ಗೆ ತುಪ್ಪ ಮಾತ್ರ ಮರಿಯಲ್ಲ ನಮ್ಮಮ್ಮ
ಹೌದು ತುಪ್ಪ ಹಾಕೊಂಡ್ರು ನನ್ಗೂ ತುಪ್ಪ ಇಷ್ಟ ತುಪ್ಪನ್ ಬೇಕಾದ್ರೆ ಚಪಾತಿ ಜೊತೆಗೆ ಆಮೇಲ್ ತುಪ್ಪಕ್ಕೆ ಇದಿದ್ರೆ ಹ್ಮ್ ಈ ತರ ಬಿರಿಯಾನಿ ತಿನ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಿ ತಿನ್ ನೋಡಿದಿವಿ
ಮಾಡಿಬಿಟ್ಟಿ ನಿಮ್ಗೆ ಯಾವಾಗಾದರೂ ಹೇಳ್ತೀನಿ
ಹ ಆಮೇಲೆ ತುಪ್ಪಕ್ಕೆ ಇದು ಏನಂತಾರೆ ಆ ಏನಂತಾರೆ ಅಂದ್ರೆ ಚಟ್ನಿ ಪೌಡರ್ ಬರುತ್ತೆ ಚಟ್ನಿ ಪುಡಿ ಆ ಚಟ್ನಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ ಬಿಟ್ಟು ಚಾಪಾತಿಗೆ ಸಾವರ್ಕೊಂಡು ತಿಂದ್ರೆ ರೋಲ್ತರ ಮಾಡ್ ಎಷ್ಟು ಚೆನ್ನಾಗಿರುತ್ ಗೊತ್ತಾ
ಹೌದಾ ನಮ್ಮ್ ಮನೇಲಿ ಚಟ್ನಿ ಪುಡಿ ಎಲ್ಲಾ ಮಾಡಲ್ಲ ಆದ್ರೆ ನನ್ ಸ್ನೇಹಿತೆ ಮನೆಯಿಂದ ಮಾಡ್ಕೊಂಡ ಕೊಡ್ತಾರೆ ಅವಳ ತಗೊಂಡ್ ಬಂದ್ ಕೊಡ್ತಾಳೆ ಅವಾಗ ಚೆನ್ನಾಗಿರುತ್ತೆ ನಮ್ ಮನೇಲಿ ಒಂದ್ ದಿನ ಎರಡ್ ದಿನ ಅಷ್ಟೆ ಖಾಲಿಯಾಗೊಗ್ ಬಿಡುತೆ ಎಲ್ಲಾರು ಕಾಯ್ತಾ ಇರ್ತಾರೆ
ಆ ಒಬ್ಳು ಸ್ನೇಹಿತೆ ತಂದಕೊಟ್ಟಿದ್ಲು ಆ ಇನ್ನೊಂದ್ ಸ್ವಲ್ಪ ಮಿಕಾಯಿತೇ ನಮ್ ಮನೇಲಿ ಅ ಯಾಕಂದ್ರೆ ನಮ್ ಮನೇಲಿ ನಮ್ ಪಪ್ಪ ನಮ್ಮ ಅಣ್ಣ ಏನ್ ಅಷ್ಟ ಹಾಕ್ ತಿನ್ನಲ್ಲ ಅನ್ಕೊಳ್ರಿ ನಾನ್ ನಮ್ಮಮ್ಮ ತಿಂದ್ರೆ ಇಬ್ರೆ ತಿನ್ಬೇಕು ಜಾಸ್ತಿ
ಹ್ಮ್
ಹಾಗಾಗಿ ಇನ್ನ ಇದೆ ಅಷ್ಟೊಂದ ಕಾಲಿ ಆಗಿಲ್ಲ ಮತ್ತೆ ಇನ್ ಸಮಾಚಾರ
ಇನ್ನ ಏನಿಲ್ಲ ನಮ್ ಮನೇಲಿ ಏನ್ ಗೊತ್ತಾ ಎಲ್ಲಾರೂ ತಿಂತಾರೆ ಏನ್ ಮಾಡ್ತಾರೆ ಚಪಾತಿಗೂ ತಿಂತಾರೆ ಈಗ ಬಿಸಿ ಬಿಸಿ ಅನ್ನ ಮಾಡಿದ್ರೆ ತುಪ್ಪ ಹಾಕೊಂಡು ಅದಕ್ಕೆ ಈ ಚಟ್ನಿ ಪುಡಿ ಹಾಕೊಂಡು ತಿಂತಾರೆ ಮೊಸರ್ ಹಾಕೊಂಡ್ ತಿಂತಾರೆ ಯಲ್ಲ ಖಾಲಿಯಗ್ ಹೋಗ್ಬಿಡುತೆ ಆದ್ ಬೇರೆ ನಮ್ಮ ಅಕ್ಕ ಒಬ್ಬರು ಇದಾರೆ ಅವರು ದಾರ್ ಅದು ಏನಂತಾರೆ ಆ ರೊಟ್ಟಿ ಮಾಡ್ತಾರಲ್ಲ ಜೋಳದ್ ಗಟ್ಟಿ ತಟ್ಬಿಟ್ಟು ಗಟ್ಟಿಯಕಗೆ ಆತರದ್ದು ಅಹ ಸೈಡ್ ಅವ್ರನ್ನ ಮದ್ವೆ ಆಗಿರೋದು ಅವರುನು ನಮ್ಗ ತರ ಜೋಳದ ರೊಟ್ಟಿ ತನ್ಕೊಂಡೊಂಬಂದ ಕೊಡ್ತಾರೆ ಯವಾಗ್ಲಾದ್ರು ಅದಕ್ಕೆಲ್ಲ ಹಾಕೊಂಡು ಖಾಲಿ ಮಾಡಬಿಡ್ತಾರೆ ಬೇಗ್ ಬೇಗ್ ಈಗ ನಮ್ ಮನೇಲಿ
ರೊಟ್ಟಿ ನನ್ಗೂ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿರುತ್ತಲ್ವಾ
ಹೌದು ಅದ್ರಲ್ ಬೇರೆ ನಾವು ಅವ್ರ ಮದ್ವೆಗ್ ಹೋಗಿದ್ವಿ
ಹ ಹ ಅವರು ಏನ್ ಗೂತ್ತಾ ಬೆಳಗ್ಗೆ ಇಟ್ಟಿ ಅವರು
ಮಜೆಪುರಿಗೆ ಒಗ್ಗರಣೆ ಹಾಕ್ಬಿಟ್ಟು ನಾವು ಕಾಫಿ ಟೈಮ ಕೊಡ್ತೀವಲ್ಲಾ ಅದೇ ಅಂತ ನಾಷ್ಟ
ನಮ್ ಕಡೆ ಅದು ನಾಷ್ಟನೆ ಅಲ್ಲ ಸ್ಕ್ಸ್ ಅಂತ ಕರತಾರೆ ಪು ಎಲ್ಲ ಎೀ ಪುಡಿೆ ಮ
ಸೌ ಕೈ ಕ
ಕಾಲ ಬಿಟ್ಬಿಟ್ಟ ಕೊಟ್ಬಿಟ್ಟವ್ರೆ ನಾವ ಇದೇನು ನಾಸ್ಕ್ ಮುಂಚ
ಇವ್ರೇನೋ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಊಟ ಬ ನಾಷ್ಟ ಬರುತ್ತ ಅಂತ ಕಾಯ್ತಾ ಇದ್ರೆ ಎಲ್ಲ ಎದೋಗ್ತವ್್ರ ಏನೆಲ್ಲ ಎದೋಗ್ತವ್ ಇಷ್ಟಿಕ್ ಏನ ಅ
ಹ್ಮು ಕ ಮಂದಿ ನನಗ್ ಲಭ ಆಗ್ಬೇಕು
ಬಬ ಈಸ್ಟನ್ ನಾ ನೀವು ಊಟ ಮಾಡ್ಸೋದು ಅಂದ್ರೆ ಅಷ್ಟೇ ಅಷ್ಟೇ ನಮ್ ನಾಷ್ಟ ಎಲ್ಲ ಅಷ್ಟೇ ಅಂತವ್ರೆ ನಮ್ಗೆ ಹೊಟ್ಟೆ ಶತ್ಕೊಂಡಿ ನಮಗೆ ನಾಷ್ಟ ಅಂದ್ರೆ ಏ ಇಡ್ಲಿ ದೋಸೆ ಚಿತ್ರಾನ್ನ ಪುಳಿಯೋಗ್ರೆ ಇಂತವು ಹ ಅವ್ರು ನೋಡ್ರ ಕೆೇುರಿ ಎತ್ಕೊಂಬಂದ್ ಕೊಡ್
ಆ ಕಡ್ಲೆ ಪುರಿ ತಿಂದ್ರೆ ಹೊಟ್ಟೆನಾದ್ರು ತುಂಬುತ್ತ ಅಲಿ ಅದು ಲ್ಲ ಕಡ್ಪುರಿಯಲ್ಲಿ
ಕೋಪ ಅಂದ್ರೆ ನಮ್ಗೆ ಬೆಳಗ್ಗೆ ತಿನ್ಬೇಕಂತ ಆಸೆ ಇರುತ್ತಲ್ಲಾ ಅಲ್ಲಿವರೆಗೂ ಹೋಗಿದ್ದೀವಿ ಏನೋ ಹೆಂಗೋ ಅಂತ ಹಿಂಗೆ ಕತೆ ಅಪ್ಪ ಆಮೇಲೆ ನಮ್ಮ ಅಪ್ಪ ಕರ್ಕೊಂಡೋದ್ರ ಆಚೆ ಬನ್ನಿ ಇಡ್ಲಿ ತಿನ್ಕೊಂಬರಗ ಹೋಗಣ ನಾ ಅನ್ಬಿಟ್ಟು ಹೋಗಿಡ್ಲಿ ತಿನ್ಕೊ ಬಂದ್ವಿ ಮಧ್ಯಾಹ್ನ ಅಲ್ಲಲ್ಲ ಸಂಜೆ ಟೀ ಕೊಟ್ಬಿಟ್ಟು ಇಷ್ಟುಷ್ಟು ಉುದ್ದ ಬಜ್ಜಿ ಕೊಡ್ಬಿಟ್ಟವ್ರೆ ನಮ್ಮ್ ಕೈ ಅಷ್ಟು ಬಜ್ಜಿ ತುಂಬಾ ಖಾರ ಖಾರ ಐ್ತೆ ಆ ಕಡೆ ಬರ್ದಿದ್ದ ತಿಿಂದ್ಬಿಟ್ಟು ಇಟ್ಟಿ ಕುಡಿದ್ರೆ ಗಂಟೆಲ್ಲ ಸುಡೋಗ ಸುಡತಾ ಐತೆ
ಹ ಆಯ್ತು ಹಾ ಸರಿ ಇರಿ ನಂಗ್ ಕಾಲ್ ಬರ್ತಾ ಇದ ಮಾಡ್ತಿದ್ದಾರೆ ನಮ್ಮಣ್ಣ ಕರೆ ಮಾಡ್ತ ಾರೆ ಮಾಡ್ತೀನಿ ಹ್ಮ್